ಹಲೋ
ಹ ಯೋಲ ಚೆನ್ನಾಗಿದ್ದೀವೆ ನೀವ ಚೆನ್ನಾಗಿದ್ದೀಾರಾ
ನಾವು ಚೆನ್ನಾಗಿದ್ದೇವೆ ಅವಿನಾಶ್ ಸರ್ಲ್ವಾ
ಹೌದೌದು ಸರ್ ಹೌದು ಸರ್ ನ ನಮಸ್ತೆ ಅವಿನಾಷ್ ಅವರು
ನೀವು ಇವಾಗ
ಏನೆಲ್ಲ ಸರ್ ಇಲ್ಲಿ ತುಂಬಾ ಮಳೆ ಆಗಿದೆ ನಮ್ಮಲ್ಲಿ
ಮಳೆೆಯಗಿದೆಯಾ ಮಳೆ ಆಗಿದೆಯಾ ಅಥವಾ ಮೋಡಾವಾಗಿದೆಯಾ ಮೋ ಮೋಡವಗಿದ್ಯಾ ತೊಂಬಳಿ ಆಗಿದ್ಯಾ
ಅಲ್ಲ ಮನ ಆಗ್ಲಿ
ಮಳೆ ಆಗಿದೆ ಆಾ ನಮ್ಮ್ ಮೂಊರಲ್ಲಿ ಏನು ಮಳೆ ಇಲ್ಲ ನಿಮ್ ಮೂರಿಂದ ಇತ್ತ ಅಡೆ ಏನಾದ್ರು ಕಳಸ್ತೀರಾ ಮಳೇನ
ಎಲ್ಲ ಸರ್ ಹಾಗೇನ್ ಆಗಲ್ಲ ನಮ್ಗೆ ಬರ್ಡ್ಗಿದ್ವಿ ನಾವೇ ಬರಗಾಲಲ್ಲ ಇದ್ವಿ
ಇವರೆ ನೀವು
ಇಲ್ಲ ಸರ್ ಅದು ಸ್ವಲ್ಪ ಜಿಡಿ ಜಿಡಿ ಒಂದು ಹೋಗಿದೆ ಮಳರಾಯನ ಆರ್ಭಟಕ್ಕೆ ಏನು ಪ್ರವಾಹ ಪ್ರವಾಹ ಆಗಲಿಲ್ಲ ನಮ್ಗೆ
ಹ ಪ್ರವಾಹ ಆಗ್ಬೇಕಾ ಅಥವಾ ಮಳೆ ಆಗ್ಬೇಕಾ ನಿಮ್ಗೆ
ನಡೆಯುತ್ತೆ ಆದ್ರೆ ಮಳೆ ಆದ್ರೂ ನಡೆಯುತ್ತೆ ಪುಲ್ ಜೋರ ಆಗ್ಬೇಕು ಅದೇ
ಯಾಕೆ ನಿಮ್ಮ ಗ್ರಾ ನಿಮ್ಮ ಗ್ರಾಮದಲ್ಲಿ ಏನ್ ತುಂಬಾ ಏನು ಕಟೋರ ಇದಿದ್ದಾರೆ ಏನೇನ್ ಪ್ರವಾಹ ಅಂತ ಬಿಡ್ಕೊತಿದ್ದಾರೆ ಎಲ್ಲರೂ ಪ್ರವಾಹಕ್ಕೆ ಹೆಂಚಿದೀರಿ ನೀವು ಪ್ರವಾಹೇನೆ ಬಿಡ್ಕೊತಿದ್ದೀರಿಲ್ವಾ ಕೆ
ಪ್ರವಾಹ ಆದರೆ ಸಮಸ್ಯೆ ಇದೆ ಇಲ್ಲಿ ಸಮಸ್ಯೆ ಅಂದ್ರೆ ಒಟ್ಟ ಮತ್ತೆ ಮಳೆ ಎಲ್ಲ ಗಾ ಬರೇ ಗಾಳ ಬಸುತ್ತೆ ನಮ್ ಕಡೆ
ಮತ್ತೆ ಮಳೆ ಇದೆ ಅಂತ ಆಗತ್ತೀರಲ್ಲ ನೀವೇ
ಮೆ ಬಂದ ಹೋಗಿ ಬಿಡ್ತೆೇ ಮರ ರೀ ಅ ಪೂರಾ ಆಗುದಿಲ್ಲ ಪೂರಾ ಅಂದ್ರೆ
ಓ ಅಂದ್ರೆ ಏನು ಇವಾಗ ಹಳ್ಳಿಗಳಲ್ಲಿ ಇದಕ್ಕೆ ಹಡ್ತಾರಲ್ಲ ನಮ್ದು ಹಳ್ಳಿ ಸ ಹಾ ಹಳ್ಳಿ ಮನಾಗ ಹಳ್ಳಿ ಹಳ್ಳಿ ಅಂಗಳದಲ್ಲಿ ನೀರು ಹೊಡಿತಾರಲ್ಲ ಅಂಗ್ಗಳಕ್ಕೆ ಹ ಆ ರೀತಿ ಆಗಿದೆ ಮಳೆ ಅಂತ ಹಂಗ
ಹೌದ ಹೌದು
ನಿಮ್ದೇ ಈಗ ಮತ್ತೆ ನೀವೆಲ್ಲಾ ಮಳೆಯನ್ನು ನಂಬಿ ಬದುಕ್ಕು ಜನ ನಾವು ಹಾಗೇನೆ ನಮ್ದ ಅದು ನಮ್ಮ ಊರಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಕಳೆ ಇಲ್ಲ ಇಳೆ ಇಲ್ಲ ಏನು ಇಲ್ಲ ಮತ್ತೆ ಹೀಗೆ ಆದ್ರೆ ಹೇಗೆ ಎಂತ ಏನಾದ್ರರು ನೀವು ಇದಕ್ಕೆ ಪರಿಹಾರ ಕಂಡುಕೊಂಡೋಗದಿದ್ರಾ
ಆದ್ರೂ ಈಗ ಸ್ಟ್ರೈಕ್ ಆದೂ ಮಾಡುವ
ಹ್ಮ
ಈಗ ಸ್ಟ್ರೈಕ್ ಮಾಡುವ ಯಾ ಕೇಳ್ತಾ ಇದ್ದೇ ಮೋಡ ಬಿತ್ತನೆ ಮಾಡುವ
ಓ ಮೋಡ ಬಿತ್ತನೆದೇ ಒಂದು ಸಮಸ್ಯೆ ಇದೆ ಕೇಳಿ ಹೇಳೋಣ ನಿಮ್ಮತ್ ರ ನಿಮ್ಮ ಹತ್ರ ನಾನು ಇದನ್ನು ಚರ್ಚೆ ಮಾಡ್ಬೇಕಂತ ಮಾತಾಡ್ತಾ ಇದ್ದೇನೆ ಕೇಳಿ ಅಂದ್ರೆ ನೀವು ಮೋಡಬಿದೆ ಹ ಮೋಡ ಬಿತ್ತನೆ ಅಂತ ಹೇಳ್ತಿರಲ್ಲ ಮೋಡ ಬಿತ್ತನೆ ಮಾಡಿದರೆ ಏನಾಗುತ್ತೆ ಅಂತಂದ್ರೆ ಅದನ್ನು ಮೋಡ ಬಿತ್ತ ಚತನೆ ಮಾಡುವಾಗ ಅದ ಅದರ ಮೇಲೆ ರಾಸಾಯನಿಕ ಪದಾರ್ಥ ಅಥವಾ ವಿಷ ಕಾರಕನು ಸುರಿತಾರೆ ಎದರ ಮೇಲೆ ಮೋಡ ಬಿತ್ತನೆ ಮೇಲೆ ಆ ಮೋಡ ಬಿದ್ದನೆ ಮೇಲೆ ಶುರಿದಾಗ ಅದು ನಾಳೆ ಅಲ್ಲಿ ಅಲ್ಲಿ ಇಲ್ಲಿ ಜಲ ಅಲ್ಲಿ ಇಲ್ಲಿ ಜಲಚರ ಅಲ್ಲಿ ಇಲ್ಲಿ ಜಲಚ ಅಲ್ಲಿ ಇಲ್ಲಿ ಜಲಚರಗಳನ್ನು ನೀರು ಕುಡತಿರ್ತವೆ ಮತ್ತೆ ಈಗ ಹೀಗೆ ಆದರೆ ಹೇಗೆ ಅಂತ ಜಲಚರ ಪ್ರಾಣಿಗಳು ಕಾಡು ಪ್ರಾಣಿಗಳು ಅನೇಕ ವನ್ಯಜೀವಿಗಳು ಸಾಕು ಪ್ರಾಣಿಗಳು ನೀಡ ಕೊಡ್ತಾವೆ ಅವಕ ತೊಂದರೆ ಆಗಲ್ವಾ ಹಾ
ಸ ಸರ್ ಒೊ ಸರ್ ಒಂದೊ ನನ್ನಲ್ಲಿ ಒಂದು ಪ್ರಶ್ನೆ ಇದೆ ಸರ್
ಹಾ ಹೇಳಿ ಪ್ರಶ್ನೆಗೆ ಉತ್ತರವನ್ನು ನೀಡಲು ನಾವು ಸಾಧ್ಯವಾದರೆ ನೀಡೋಣ ಹೇಳೇರಿ ಹೇಳಏನ ಕೇಳೋಣ ಹ ಹೇಳಿ ಹೇಳ ಕೇಳೋಣ ಹ ತತ್ತಂತಾನೇ ಹೇಳೋಣ ಕೇಳಿ ಹೇಳಿ
ಅದೇ ಸರ್ ಈಗ ಪೈಜಿ ಇವಾಗ್ಲ ಪೈಜಿ ಬಂದಿದೆ ಅಲ್ವಾ ಸರ್ ಪೈಜಿ ಪಾಯಜಿಯಿಂದ ಏನ್ ಲಾಭ ಇದೆ ಅಂದ್ರೆ ಪ್ರಾ ಪ್ರಾಣಿ ಪ ಇದು ಪಕ್ಷಿಗಳೆಲ್ಲಾ ಸಾವು ಸಂಭವಿಸಕತ್ತಾವ್ರಿ ಬಾಯ್ಜಿ ಬ್ಯಾನ್ ಮಾಡಂಗಡ್ರಿಗ
ಅಂದ್ರೆ ನೀವು ನೆಟ್ವರ್ಕ್ ದಿಂದ ಹತ್ರ ಪಕ್ಷಿ ಪ್ರಾಣಿಗಳಿಗೆ ಹಾನಿ ಆಗ್ತದೆ ಅಂತ ನಿಮ್ದು ಒಂದು ಆಲೋಚನೆ ಹ ಇರಲಿ ಒಳ್ಳೇದು ಆಲೋಚನೆ ಒಳ್ಳೇದು ಇದನ್ನು ಫೈವ್ ಜಿ ಮೊಬೈಲ್ ಯ ನೀನು ಫೈವ ಜಿ ಅಲ್ಲ ನಿದು ಮೊಬೈಲ್
ನಮ್ದು ಪೋರ್ಜಿ ಸರ್ ನಮ್ದು ಪುರ್ಜಿ ಬಸ್ ಆತದ ಇವ್ರೀ
ಫೋರ್ ಜಿ ಇರ್ಲಿ ಫೈವ್ ಜಿ ಇರ್ಲಿ ಏನೇ ಇರ್ಲಿ ಆದ್ರೆ ಹಾಯ ನ ನೆಟ್ವರ್ಕ್ ಫೈವ್ ಜಿ ಅಂತ ಹೇಳ್ತಿದರ ಫೋರ್ ಜಿ ನೆಟ್ವರ್ಕ್ಗೂ ಸಹ ನೆಟ್ವರ್ಕ್ ಹಾ ಫೋರ್ ಜಿ ಹಿಂದನ್ತ ನ ಹಾಗೇನಿಲ್ಲ ಪೂ ಒಟ್ ನೆಟ್ವರ್ಕ್ ನೆಟ್ವರ್ಕ್ ಅಂದ್ರೆ ಏನು ಹ್ಞ ನೆಟ್ವರ್ಕ್ ನಿಿಂದ್ರ ನೀವು ಪಕ್ಷಿಗಳಿಗೆ ಏನೋ ಆಗುತ್ತೆ ಅಂತ ಹೇಳ್ತರ ಅಂದ್ರೆ ಪೂರ್ಜಿ ನೆಟ್ವರ್ಕ್ನು ಯೂಸ್ ಮಾಡೋದ್ರಿಂದನ ನೆಡುವ ಇದು ಪ್ರ ಪಕ್ಷಿಗಳಿಗೆ ತೊಂದರೆ ಆಗಲ್ವಾ ನೀವು ನಿಮ್ದು ಅಂದ್ರೆ ನಿಮ್ದು ಪರ್ಸನಲ್ ಆಗಿ ನಿಮ್ದು ವೈಯಕ್ತಿಕವಾಗಿ ಕೇಳ್ತಾ ಇರೋದು ಎಲ್ಲಾರ್ದು ಬಿಡಿ ಇವಾಗ ಎಲ್ಲಾರ್ದು ಬಿಡಿ ಈ ವೈಯಕ್ತಿಕವಾಗಿ ನೀವು ನಿಮ್ಮ ಪ್ರಶ್ನೆಗೆ ನಾನು ಏನ್ ಹೇಳಬಲ್ಲಿ ಇವಾಗ ನಿಮ್ದು ವೈಯಕ್ತಿಕವಾಗಿ ಪ್ರಶ್ನೆ ಕೇಳಿದ್ರಿ ಏನಂತ ಕೇಳಿದ್ರಿ ನಿಮ್ಮ ಫೈ ಜಿ ನೆಟ್ವರ್ಕ್ ನಿಂತತ್ರ ರ ಆಗ್ತ ಓನ್ಲಿ ೈ ಜಿ ಬಿಟ್ಬ ಬಿಡಿ ಅದನ್ನ ನೆಟ್ರ್ಕ್ ಬಗ್ ಮಾತಾಡ ನ ಈಗ ಪಕ್ಷಿಗಳ ಪ್ರಬ್ ಸಮಸ್ಯೆ ಆಗುವುದು ಹಾಗಾದ್ರೆ ನೀವು ನೀವು ವೈಯಕ್ತಿಕವಾಗಿ ನೀವು ಮೊಬೈಲ್ ಯೂಸ್ ಮಾಡೋದನ್ನು ಬಿಡಿ ಹೀಗೆ ಸ ಎಲ್ಲರೂ ತಿಳ್ಕೊಂಡ್ ಬಿಟ್ರೆ ಅದನ್ನು ಒಳ್ಳೇದಾಗದಲ್ವಾ
ಒಳ್ಳೇದಾಗುವುದು ಒಳ್ಳೇದಾಗುವುದು ಖಚಿತವಾಗಿ ಇದನ್ನು ಗುಣಮುಖ ಎಲ್ಲರಿಗ
ಚರ್ಚೆ ಮಾಡಿ ಹಾಗೇನಲ್ಲಲ್ವಾ ಸದ್ಯಕ್ಕೆ ನಾವು ನಮ್ಮ ದೇವಸ್ಥಾನದ ಊರಿ ನಮ್ಮ ಗ್ರಾಮೀಣ ದೇವಸ್ಥಾನದ ಮಲ್ಲಿಕಾರ್ಜುನ್ ಮಂದಿರದಲ್ಲಿ ಇದ್ದೇವೆ ನಾವು ಮಲ್ಲಿಕಾರ್ಜುನ್ ಮಂದಿರದಲ್ಲಿ ಎಲ್ಲಾ ಎಲ್ಲಾ ಊರಿನ ಭಕ್ ಭಕ್ತಾದಿಗಳು ಗಣ್ಯಮನ್ಯರು ಹಿರಿಯರು ಅನೇಕ ಜಿ ಅನೇಕ ಜನರು ಬ ಅತಿಥಿಗಳು ಹಾಗೂ ಎಲ್ಲ ಕುಟುಂಬಸ್ಥರು ಸಹ ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿ ಸೋಮವಾರ ದಿನ ಆ ಅಂಬಲಿ ಮಾಡಿಸಿ ಕುಡುದು ಇವತ್ತು ಅಲ್ಲ ಅಂದ್ರೆ ಮಂಗಳವಾರದ ಆದ್ರೆ ಅದು ಮಂಗಳವಾರ ಕರೆ ಆದ್ರೆ ಎಲ್ಲಾ ಭಕ್ತರು ಬಂದು ಹೋಗ್ತಾರೆ ಆದ್ರೆ ಸೋಮವಾರಷ್ಟು ದಿನ ಹೆಚ್ಚು ಇರುತ್ತಾರೆ ಮಂಗಳವಾರ ಆ ದಿನ ಪ್ರತಿ ಪ್ರತಿದಿನ ಬರುವವರು ಹೆಚ್ಚು ಆದ್ರೆ ಸೋಮವಾರ ಅ ಸೋಮವಾರ ದಿನ ಅಧಿಕ ಜನ ನರೂರು ಎಲ್ಲಾ ರೀತಿಯ ಭಕ್ತಾದಿಗಳು ಎಲ್ಲಾ ರೀತಿಯ ಇಲ್ಲಿ ಸಂಪನ್ನ ಸೋಮವಾರ ಬಸವಣನವಾರ ಸೋಮವಾರ ಬಸವಣ್ಣನ ವಾರ ಬಸವಣ್ಣನ ಅಂದ್ರೆ ಆ ದಿನ ಬಸವಣನ್ನು ಬಸವನ ಅಂದ್ರೆ ಎತ್ತು ಆ ಎತ್ತನನ್ನು ಕೊರಳಲ್ಲಿ ನಗ ಇಡಲಾರದು ಗಾಡಿ ಇಡಲಾರದು ಅದಕ್ಕೆ ಆ ದಿನ ರೆಸ್ಟ್ ಅಂದ್ರೆ ವಿಶ್ರಾಂತಿ ಹೇಗೆ ನೌಕರಿ ಮಾಡ ಸ್ತರು ಸಂಡೆ ಅಂದ್ರೆ ರವಿವಾರ ದಿನ ಆಹ ಸೂಟಿ ಹಾಲಿಡೇ ಸೂಟಿ ಕೊಡ್ತಾರಲ್ವಾ ಹಾಗೆ ಸೋಮಾರ ಸೋಮಾರ ದಿನ
ಲ್ಪ ನಯ ಮಾಡಿ ನ ನಾ ಎಲ್ಲರೊಂದ ಕಡೆ ಹ ಹೌದ ಹೌದಾ ಸರ್ ಹೌ ಸ ಸೋಮವಾರ ಅದೇ ಸೋಮವಾರ ಬಸವನವರು ಏ ಕವು ುಟ್ಟು ತರ
ನೀವು ಈ ರೀತಿ ಹೇಗೆ ಅಂತ ಮ ನಿಮ್ದು ಸೋಮವಾರ ದಿನ ಏಕೆ ಹುಟ್ಟಿದ್ರು ಸೋಮವಾರ ಬಸ್ ಬನ್ನ ಹುಟ್ಟಿಲ್ಲ ಮಾತನಾಡುವುದ್ರಲ್ಲಿ ನಿಮಗೆ ಜ್ಞಾನ ಲೋಕ ಇದೆ ಇಲ್ಲ ನಿಮ್ಗೆ
ಹ್ಮ
ಮಾತನಾಡುವ ಮುನ ವಿಚಾರ ಮಾಡಿ ಮಾತನಾಡಿ ನೀವು ತುಂಬಾ ಜ್ಞಾನ ಹೊಂದಿದವರು ಅಂತ ನಾನು ಅನ್ಕೊಂಡಿದ್ದೇನೆ ಹೀಗೆ ಹೀಗೆತ್ತ
ಏ ಇಲ್ಲ ಸರ್ ಇಲ್ಲ ಸರ್ ಹಾಗಿದ್ದರಾ
ಇರಲಿ ಒಳ್ಳೇದು ನೀವು ಕೇಳ್ತಾ ಇರೋದು ನಿಮ್ದು ಸಿಟ್ಟು ಅಂತ ಏನ್ ಹೇಳಲ್ಲ ಒಳ್ಳೇದೇ ನಿಮ್ದು ಮಾತು ಹೀಗೆ ಆದ್ರೆ ಹೇಗೆ ಅಂತ ಹೌದಲ್ವಾ
ಇವಾಗ್ಲೇ ಇನ್ನೊಂದು ಪ್ರಶ್ನೆ ಇದೆ ಒಂದು ಚರ್ಚೆ ಮಾಡ್ ನೀವು ನಮ್ಮೂರ್ ಕಡೆಗ್ ಗೆ ಗೋರ್ಕಾ ಗೋರ್ಕಾ ಅಂತ ಇದ್ದಾರಲ್ವಾ ಗೋರ್ಕಾ ಗೋರ್ಕಾ ಗುರ್ಕ ಅಂದ್ರೆ ಯಾರು ಗುರ್ಕಾ ಅಂದ್ರೆ ಯಾರು
ಗುರ್ಕಾ ಅಂದ್ರೆ ರಾತ್ರಿವಿಡಿ ಹಳ್ಳಿ ಗ್ರಾಮಗಳನ್ನು ಕಾಯುವೊರು ಹಳ್ಳಿ ಗ್ರಾಮದಲ್ಲಿ ಸುತ್ತಾಡಿ ಎಲ್ಲ ಹೌದು ಹಳ್ಳಿ ಸುರಕ್ಷತೆ ಇದೆ ಅಥವಾ ರಾತ್ರಿ ಕಳ್ಳಗವ್ರು ಹೀಗೆ ಎಲ್ಲ ಇರು ಬರ್ತಾರಲ್ವಾ ಅವರನ್ನು ಕಾಯುವು ದ್ರಿ ಅಂದ್ರೆ ಅವ್ರಿಗೆ ಅಂತಾರೆ ನಿಂದು ಇರಲಿ ಇವಾಗ ನೀವ್ ಏನ್ ಮಾಡ್ಕೊಂಡಿದ್ದೀರಾ
ನಾವು ಏನಿಲ್ಲ ನಾವು ಫಾರ್ಮ ನಾವು ಫಾರ್ಮರ್ ಇದ್ದೀವಿ
ಅಂದ್ರೆ ಕೃಷಿಕರು ಅಂದ್ರೆ ರೈತರು ಹ್ಮ್ ಅಂದ್ರೆ ರೈತ್ ತರು ಒಳ್ಳೆಯವರು ರೈತರು ರೈ ಯಾರು ನಮ್ಮ ಭಾರತ ದೇಶದ ಹೆನ್ ಬೆನ್ನೆಲುಬು ಯಾರು ರೈತರು ಯಾರಿಂದ ನಾವು ರೈತರಿಂದ ನಾವು ಅಂದ್ರೆ ರೈತರು ನಾವು ನಾವು ಸಹ ರೈತ ನಮ್ಮ ತಂದೆಯೂ ಸಹ ರೈತರು ಎಲ್ಲರೂ ಸಹ ಎಲ್ಲರೂ ಅನ್ನಕ್ಕಿಂ ತ ಮುಂಚೆ ಹಾ ನಾವು ರೈತರು ರೈತರ ಸಂಕಷ್ಟಗಳು ಬಾಳ ಇರುತ್ತವೆ ಪರಿಹಾರ ಸಿಗುವುದಿಲ್ಲ ಇಲ್ಲಷ್ಟೇ ಅಂತಲ್ಲ ಇದು ಇದು ನನ್ನ ಒಬ್ಬ ವೈಯಕ್ತಿಕ ಸಮಸ್ಯೆ ಅಲ್ಲ ಇದು ಸಮಸ್ಯೆ ಎಲ್ಲರದು ಇದೆ ಅನೇಕ ಮಳೆ ಬರದ ಕಾರಣ ಬಿತ್ತನೇ ಬಗುತ್ತನೆ ಸರಿಯಾದ ಸಮಯಕ್ಕೆ ಆಗದೆೇ ಇರುವುದು ಅನೇಕ ವಾಣಿಜ್ಯ ಅವ್ ಅವು ಅವ್ರು ಸಾಕು ಪ್ರಾಣಿಗಳಿಗೆ ಆಹಾರ ದೊರಕದೇ ಇರುವುದು ಅಂದ್ರೆ ಹುಲ್ಲು ಈ ತರ ಅಂದ್ರೆ ಸಿಗದೆ ಸಿಗದೇ ಇರೋದು ಇವಾಗ ಮಳೆ ಆದ್ರೆ ತಾನೇ ಒಡ್ಡು ಹುಲ್ಲುಗಳು ಅಲ್ಲಿ ಇಲ್ಲಿ ಹಸರು ಹಸುರು ಮೇವುಗಳು ಸಿಗಿತಾವೆ ಚಿಗಿರದ ದಾಗ ಅವ್ ಇವ್ರು ಪ್ರಾಣಿಗಳನ್ನು ಸಾಕಿರತಕ್ಕಥದ್ದನ್ನು ದನ ಗಳನ್ನು ಮೇಯಿಸಲಿಕ್ಕೆ ಹೋಗ್ತಾರೆ ಈ ರೀತ್
ಹಾ ಹಾಲುಗಳನ್ನು ಹೌದ್ ಹೌದ್ ಹಾಲುಗಳನ್ನು ಮತ್ತು
ಹೀಗೆ ಮತ್ತೆ ಹೀಗೆ ಆದ್ರ್ ದ್ರೆ ಚೆನ್ನಾಗಿರುತ್ತೆ ಎಲ್ಲ ಅಂದ್ರೆ ಇವ ರೈತರು ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ರೈತರು ಇವಾಗ ರೈತರು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಎದರ ಮೇಲೆ ನಮ್ಮ ಭಾರತದ ದೇಶದ ಎನ್ ಬೆನ್ನೆಲುಬು ರೈತರು ಹೇಗೆ ಈಗ ರೈತರ ಬೆನ್ನೆಲುಬು ಯಾವುದು ಅಂದ್ರೆ ಮಳೆ ನನ್ನ ನನ್ನದ ನನ್ನ ವೈಯಕ್ತಿಕ ವಿಚಾರವಿದು ಹೇಗೆ ಭಾರತ ದೇಶದ ಬೆನ್ನೆಲುಬು ಯಾರೆಂದರೆ ರೈತರು ರೈತ್ ತರ ಬೆನ್ನೆಲಬು ಯಾರು ಮಳೆ ಮಳೆ ಆಧಾರಿತ ಬದುಕೋರೆ ರೈತ್ ತರು ಹೌದು ಇವಾಗ ರೈತ್ ಇವಾಗ ರೈತ್ ರೈತರು ಕೇಳಿಕೊಳ್ಳಿ ಇವಾ ರೈತ್ ತರು ಬೆಳೆದು ಬೆಳೆಯುದನ್ನು ಬಿಟ್ಟರೆ ನಮ್ಮ ದೇಶದ ನಮ್ಮ ದೇಶದ ಗತಿ ಅದೋ ಗತಿ ಹ ಹೇಳಿ ಹೇಳಿ
ಈಗ ನಾವ್ ರೈತರ ಸಂಕ ರೈತರ ಕಣ್ಣೀರು ನೋಡುವವರು ಯಾರ್ ಇದ್ದಾರೆ ಇಲ್ಲಿ
ನನ್ ನಮ್ಮದು ಹೌದೌದು ರಾಜಕೀಯ ಅಂತ ಮಾತನಾಡೋ ಕೇರ ಬಿಟ್ಟು ರಾಜಿ ಬೇಡ ಆದ್ರೆ ಇದು ಇದಕ್ಕೆ ರೈತ ರೈತರು ಬೆಳೆದರ್ಕಂತ ಬೆಳೆ ಳೆಗೆ ಇಲ್ಲಿ ಹಾ
ನೀವ್ ರಾಜಕೀಯ ಬೇಡ ಅಂದ್ರಲ್ಲ ರೈತ್ ತರ ಬೆಳೆದ ಇದು ರೈತರ ಬೆಳೆದಕ್ಕ ಅದಕ್ ಲಾಭ ಸಿಗ್ಬೇಕೋ ಸಿಗಬಾರ್ದ
ರೈತರ ಬೆಳೆಗೆ ಲಾಭವಿಲ್ಲ ಅಂದ ಮೇಲೆ ಈಗೆ ಇದಕ್ ರೈತರು ಬೆಳೆದಿದ್ದು ತೊಗರಿನ ಅದೇ ತೊಗರಿ ಪಾಕಿಟ್ ಬೀಜಾ ಮಾಡಿ ಬಿ ಕೆತ್ತನಕ್ಕೆ ನೀಡುವಾಗ ನೀಡುವುದು ಹಣವೆಷ್ಟು ಮತ್ತು ರೈತರು ಮಾರುವಾಗ ಅವರು ಬೀಜ ಬಸ್ತದ ಬೀಜದ ಕೇಳಿದ್ರಾ ಹಾ ಹೌದಿಲ್ಲ ವಿಚಾರಮ್ಮ ನಾನು ನಾನು ಹೇಳಿದ ವಿಚಾರ ಮಾಡಿ ಅಷ್ಟೇ ಏನಿಲ್ಲ ಅದರಲ್ಲಿ ವಿಚಾರ ಮಾಡಿ ಅಷ್ಟೇ ಒಳ್ಳೇದಾಗತ್ತಲ್ವಾ ರೈತರು ರೈತರ ಕ್ಕ ನೀರು ಕಗೋಳ ಹೇಗೆ ಹೀಗೆ ಆದ್ರೆ ಅನ್ಂತ ಹೌದಲ್ವಾ
ಹೌದು
ಈಗ ರೈತರ ಬಗ್ಗೆ ಚರ್ಚೆ ಮಾಡೋಕಿಂತ ಮುಂಚೆ ನಾನು ಸಹ ಒಬ್ಬ ರೈತ ನು ಎಂದು ಅಂದಿಕೊಳ್ಳಿ
ಹಾ ಹೌದು ರೈತರ ಸಂಕೇತ ಅಲ್ಲ ಅಲ್ಲ ಕೆಲವೊಬ್ರು ಈಗ ಹಸಿರು ಸಂಕೇತ ಅಂದ್ ಬಳಕೆ ಮುಸ್ಲಿಮ್ ಸಂಕೇತ ಅಂತಾರೀ ಅದು ತಪ್ಪಕಲ್ವಾ
ನೀವು ಜಾತೀಯತೆ ಮಾಡುವುದು ಬೇಡ ಹಸೂರು ಹಸಿರು ಅಂದ್ರೆ ನನ್ನ ಪರಿಸರ ನನ್ನ ನನ್ನ ಸುತ್ತಮುತ್ತಲಿನ ಪರಿಸರ ಹಾ ಪರಿಸರ ಹಸಿರಿಲ್ವೆ ಗಿಡಗಳು ಹಸರಿಲ್ವೆೇ ಮರಗಳ ಹಸಿರಿ ಇಲ್ವೆ ೇ ಬಣ್ಣ ಹತಾರ ಅಲ್ವೇ ಮೀನು ಏಕೆ ಮುಸ್ಲಿಂ ಅಂತ ಹೇಳ್ತೀವಿ ಹೌದಲ್ ಬೇಡ ಜಾತೀಯತೆ ಬೇಡ ಒಳ್ಳೇದಾಗ್ಲಿ ಪರಿ ನಮ್ಮ ಪರಿಸರ ಹಸಿರುಡು ಹಸಿರು ಪರಿಸರ ಅಂದ್ರೇನೆ ಹಸಿರು ಹಸಿರು ಅಂದ್ರನೆ ಪರಿಸರ ಯಾವಾಗ ಹಸಿರು ಉ ಪರದ ಬರುತ್ತದೋ ಅವಾಗ ಪರಿಸರ ಅಂದುಕೊಳ್ಳಿ ನೀನ್ ಯಾಕೆ ಅವ್ರ ಹೆಸರು ಹೇಳ್ತೀಯಾ ಹೌದಲ್ವಾ ಸುಮ್ನೆ ಒಂದೇ ನಾನು ನಿಮ್ಗೆ ಅಪೋಸ್ ಅಂದ ನಿಮ್ಗೆ ನಾನು ವಿರುದ್ಧವಾಗಿ ಹೋಗ್ತಾ ಇಲ್ಲ ನೀವ ಹೇಳೋುದು ನಂಬಿ ಇಲ್ಲ ಬೇಡ ಅಂತ ಇದ್ದ ಹೌದಲ್ವಾ ಒಳ್ಳೇದಾಗಿರಿ ನಿಮ್ಮ ಪರಿಹಾರ ಎಲ್ಲ ಚೆನ್ನಿದ ಅಲ್ವಾ ಆರೋಗ್ಯವಾಗಿದೆಯಲ್ಲ ಹೌದಲ್ಲ ಹಾ ತುಂಬರುದೇ ಧನ್ಯವಾದ ಧನ್ಯವಾದಗಳು ನಿನ್ಗೆ ಧನ್ಯವಾದಗಳು ಧನ್ಯವಾದಗಳು